ಹ್ಮ್ ಏನ್ ಮಾಡಕತ್ತರ್ ವಿದ್ಯಾ ಊಟ ಇನ್ನುೂ ಇಲ್ಲ ನೋಡ ಬೆಳಿಗ್ಗೆ ನಾಷ್ಟ ಆಯ್ತು
ಹ್ಮ ಹ ನಮ್ದು ಊಟ ಇಲ್ ನೋಣಕ ಬೆಳಗ್ಗೆನ ಮಾಡಿದೀವಿ ಇವಾಗ ಮಾಡ್ಬಕ್ ಮತ್ ಮಧ್ಯಾಹ್ನ
ಹೌದಣ ಹ್ಮ್ ಏನ್ ಮಾಡಿದ್ರು ಬೆಳಿಗ್ಗೆ ಊಟಕ್
ಹಾಗಗೆ ಒಮ್ಮೆ ಚಿತ್ರಾನ್ನ ಮಾಡಿದಕ ಮಾಡ್ಕಿಂದ ಮ ರೊಟ್ಟಿ ಪಲ್ಯ ರ ಹೊಲ್ಗಳೊಗೆ ನಾಳೆ ಇದು ಊರ್ಬೇಕಲ್ಲ ಕ ಮಿಷನ್ಲಿ ಹತ್ತಿ ಬೀಳ್ಜ ಊರಾಕ್ತಂದಾರ ನಾಳೆ ಶನಿವಾರ ಬುಧವಾರ ಅಷ್ಟೇ ಊರ್ ಬೇಕಂತಲ್ಲ
ಹೌದಾ ಹಾ
ಬೀಜ ಶನಿವಾರ ಆ ವಾರ ದಿನಾನೇ ಊರ್ಬೇಕಂತವ
ಹಾ
ಬುಧವಾರ ಅಷ್ಟ ಅಂದೆ ಮೊದಲ್ ಮಾಡೋ ಮಾತ್ರ ಶನಿವಾರ ಬುಧವಾರ ಮಾಡ್ಬಹುದು ಅಂತ ಮಾತ್ರ ತುಳದ್ರ ನಡುವಾರ ಊರ್ಬಹದು ರ್ ಮೊದಲ್ ಮಾಡದದು ಅದೇ ವಾರ ಮಾಡ್ಬೇಕತ್ತೆ ನಾಳೆ ಶನಿವಾರ ಮಾಡ್ಬೇಕಲ್ಲಾ ಈಗ ಕಲ್ಲವು ಕಂಟೀಆಯಾಕ ಗಂಡ್ಮಕ್ಳ ಆಾಳ್ ಕರ್ಕೊಂಡ್ ಹೋಗ್ಯಾರಲ್ಲ ಮತ್ತ ಅವ್ರಿಗೆ ಬುತ್ತಿ ಮಾಡಿ ಕತ್ತಿ ವಾಗ ಸ್ವಲ್ಪ ನೀರ್ ಆ ತುಂಬಿ ಅದಕ್ಕೆ ಹಾಗಡೆ ಗೌರಮ್ಮ ಕಚ್ಚಿಲ್ಲ ಮಾತಾಡ ಅದ ಕುಂತಿದೆ ಈಗ ಮತ್ ತಳೆಕಿ ಇಟ್ಟಿಂದ ನೀರ್ ತುಂಬಿ
ಹೌದು ಹ್ಮ್ ಹ್ಮ್ ಹ್ಮ್ ಅಂದ್ರೆ ಮ ಈಗ ಮ ಊರದ ಬಿತ್ತದ
ಅದು ಈಗ ಮನ್ಷ್ಯರ್ಲ್ಲ ಊರಲ್ಲಕ್ಕ ಮಿಷನ್ ತಂದಾರ ಮಿಷನ್ ಊರ್ ತಕ ವು ಆಳಿಲಿ ಹಚ್ಚನ ನೂರ ಐ ಇದು ಏಳ್ನೂರ ಐವತ್ತು ಮುನ್ನೂರು ರೂಪಾಯಿ ಪ್ಯಾಕೆಟ್ ಕೊಡುವ ಅಂತ ಹಿಂಗ ಏನ್ ನಕತ್ ಬಿಟ್ರ ಹ ಆಡೆ ಹೊ ಹೊಗಡೆ ಅವ್ರ ಹೊದಾಗ ಒಂದಾಗಕ್ಕೆಯ್ರ್ತಿನಿ ಅದಕ್ಕೆೋಗ್ ಬರ್ ಇನ್ನೊಂದ ಒಂದೊಂದ್ ಬಕ್ಷಿ ಅಲ್ಲೇ ಚಲಿ ಬಂದ್ಬಿಡ್ತಾರ ಅವ್ರ ಇವ
ಅಂದ್ರೆ ಪಾಕಿಟ್ ಲೆಕ್ಕ ಇ ಮಾಡ್ತಾರಾನ ಅವ್ರ
ಹ್ಮ್ ಪಾಕೆಟ್ ಲೆಕ್ಕವು ಒಂದ್ ಕೆಜಿ ಪಾಕೆಟ್ ಇರ್ತಾವ್ ದೀಡ್
ಹ್ಮ ಅಂದ್ರೆ ಅದ್ ಹೊಲದ್ ಮತ್ ಒಂದ್ ಕೆಜಿ ಪ್ಯಾಕೆಟ್ ಇಷ್ಟು ಹೊಲ ಆಗುತ್ ತಂತ್ ನಿಮ್ ಮೆಜರ್ಮೆಂಟ್ ಮಾಡಿ ಕೊಟ್ಬಿಟ್ರೆ ಅವ್ರು ಅಷ್ಟ ಆಕಂಗಿಲ್ಲನಾ.
ಅಷ್ ಹಕಲಕ್ಕ ಒಂದೊಂದ್ಸರಿ ಮೂ ಇದು ಇವು ಏನು ಹಾಕ್ ಲ್ಲ ಸಾಲುಗಳು ಹೆಚ್ಚು ಕಮ್ಮಿ ಆಗಿರ್ತವು ಹಂಗಾಗಿ ಅದು ಅಂದಾಜ್ ಸಿಗಲ್ಲ ಹಂಗ ಸಿಗಲ್ಲಲ್ಲ ಹಂಗಾಗಿ ಹೆಂಗ್ ಮಾಡ್ತ ರಂತೆ ಈ ವರ್ಷ ಈಗ ಏನಿಲ್ಲ ಅಂದ್ರರು ಮೂವತ್ತೈದ ಎಕರೆ ಎ್ರಕ್ಕ ಹತ್ತಿ ಉರ್ಬೇಕಕ್ಕ ಮೂವತ್ತೈದು ಎಕ್ರಕ ಹತ್ತಿಂದ್ರ ಎಷ್ಟ ಪಾಕೆಟ್ ತಂದಾರ ಅವವು ಇಷ್ಟಕ್ಕೂ ಆಗುಟ್ಲಿ ಅದು ಮತ್ತೆ ಬಾಳತದಂತ ಅಂತೇಳಿ ಅದಕ್ಕೆ ಐದ್ವರೆ ಆರವರೆ ಸಾವಿರೂಪಕ್ ಒಂದ್ ಮಿಷನ್ ಅಂತ ಅಸ ಅದೇ ಕರ್ಸನ ಆತದ ಮಿಷನ್
ಹೌದು ಅಷ್ಟೇ ಅದೇ ಮತ್ ಮೆಷನ್ಲೆ ಮಾಡ್ಸೋದ್ ಬಾಳ ಚಲೋ ಮತ್ತೆ ಇವ್ರೇಏನು ಮಾಡಂಗಿಲ್ಲ ಇದೇ ಖರ್ಚು ಹೋಗತಾ ಅದು ರ್ಚ ಸೇಮ್ ಆಗ್ತ
ಹೌದು ಅಕ್ಕ ನೀವ್ ಮನ್ಯಾಗೆ ಇರ್ತೀರಲ್ಲಾ ನಿಮ್ ತಂಗಿ ನೀವು ನಿಮ್ಮ್ ಅಕ್ಕ ನಿಮ್ ತಂಗ್ ಇನೊಬ್ಬಕಿ.
ಮತ್ ಹಂಗೆ.
ಅದು ಹತ್ತಿ ಮಿಷನ್ ಬರ್ತದಂತಲ್ಲ ತರ್ಬೇಕಿಲ್ಲಕ್ಕ ಅದು. ಅಂದ್ರ ಅದು ಇಲ್ಲಿ ಇಲ್ಲಿ ಇದ್ರಾಗದಕ್ಕ ಜೇವರ್ಗಿ ತಾಲೂಕ್ ಇದಾಗದತ್ ಅದ್ ಕಂಪ್ ನೀ ಇಕಿ ರೇಖಾ ತಂದ ಅವ್ಡ್ ಈಗ.
ಹಾ ಅದನ್ನ ಏನ್ ಮಾಡ್ಬೇಕ.
ಏನಿಲ್ಲ ಬತ್ತಿ ಬತ್ತಿ ಮಾಡೋದ್ ಅಷ್ಟೇ ಮನ್ಯಾಗ್ ಕುಂತಲ್ಲಿ ಅಂದ್ ದ್ರ ಮಿಷೀನ್ಕ್ ಬೀಳುದು ಎಪ್ಪತ್ ಸಾವ್ರ ರೂಪಾಯಿ ಬೀಳ್ತದ.
ಹಾ
ಆದ್ರ ಬತ್ತಿ ಅವ್ರೇ ಫ್ರೀ ಕೊಡ್ತಾರ ಅಗ್ರಿಮೆಂಟ್ ಕಾಪಿ ಕೊಡ್ತಾರ.
ಹಾ
ಎಲ್ಲ ನೋಡು.
ಕೊಡ್ತಾರ ಅದನ್ ನಾವ್ ಮಾಡಿ ಕಳಸ್ಬೇಕು.
ಹತ್ತತ್ ಕೆಜಿ ಕೊಡ್ತಾರ್ ಅವ್ರು.
ಹಾ
ಒಂದ್ ಕೆ ಜಿಗೆ ಮುನ್ನೂರು ರೂಪಾಯಿ ನಾವ್ ಮಾಡಿ ಕೊಟ್ಟಿದ್ದಕ್. ಮುನ್ನೂರು ಒಂದಿನಕ್ ಒಂಬೈನೂರು ಸಾವ್ರ್ ರೂಪ ದುಡಿಬೊದ್ ಅಂತ ಹೇಳಿಲ್ ಆಕಿ ರೇಖಾ ತಂದ್ ಎರ್ಡ್ ಮೂರ್ ತಿಂಗ್ಳಾಯ್ತದ್ ನಲ್ವತ್ ಸೈಸ್ ನಲ್ವೈ ಐದ್ ಸರ್ಪೈ ಮಾಡ್ಕೊಂಡ್ತ ಆತ್ ಕುಷಿನ್ ಜೋಡಿನೇ ಮತ್ತ್ ಆಕ್ಕಿ ತಂದಿನೀ ತರ್ತಯನ್ನೊ ನಿಮ್ ಮನ್ಯ ಬಾಳ ಜನ ಆದಿರ್ ಅಂದ್ಲಾ.
ಹಾ
ನೋಡು ಈಸ್ಯಾನ ದಿನ ಬ್ಯಾಸ್ಗೆ ಹೇಳ್ಬೇಕಲ್ವ ತಿರಿಗ್ ಎಲ್ಲಾ ಕೆಲ್ಸ. ಬಂದು ಈಗಂತ್ ನಾ ಅಂದೇ ನೋ ನಂಬರ್ ಕೊಟ್ಲ.
ಮಾಡಿ ಎಲ್ಲಿ ಇದು ಮಾಡ್ಬೇಕು ಸೇಲ್ ಮಾಡ್ಬೇಕು. ಮತ್ತೆ ಜೇವ್ರಿಗ್ ಹೋಗ್ಬೇಕಲ್ಲ.
ಹಾ ಜೇವ್ರಿಗೆ ಕೊಡೋದು ತಗೊಳೋದು ನಾವೇ ಮಾಡ್ಬೇಕು ಆದ್ರ ಆ ಬಸ್ಸಿಗಿನ ಅನುಕೂಲ್ ಯಾವ ಬಸ್ಸಿಗಿನು ಇಟ್ರು ತೋಗೂತಾರಂತವ್ರು.
ಆ
ಮತ್ತ ಸುಮ್ನೆ ಬಸ್ಸಗಿಟ್ಟು ಕಳಶಿ ಯಾಕ್ ಕ ನಾವೇ ಹೋಗ್ ಕೊಟ್ ಹೂಳ್ ಹತ್ತಿ ತೊಗೋಬಂದ್ ಬಿಡ್ಬೋದಲ್ಲ ಅಂತ ಹೇಳ್ ಅನ್ಲಕ್
ಹ ಹತ್ತಿ ಫ್ರೀ ಕೊಡ್ತಾರೆನ ಅವ್ರು.
ಕೊಡ್ತಾರದ್
ಹ್ಮ್ ಹ್ಮ್ ಅಂದ್ರೆ ಬತ್ತಿ ಲಡಿ ಇರ್ತಲ್ಲ ಹಂಗ್ ಲಡಿ ಮಾಡ್ಕೊಡದ್.
ಹಾ ಈ ದೇವ್ರ ದೀಪಾಚಕ್ ಮಾಡ್ತಾರ್ ನೋಡಕ್ಕ. ಹಾ ಹಾ ಈ ಸದ್ದ ನಾವ್ ಅದೇ ತರ ರೌಂಡ್ ಸುತ್ತುದಿಲ್ಲ ಅದನ್ನ ನಾವ್ ಹಿಂಗ ಹರ್ ಅವರ್ ಹಿಂಗ ಇದು ಮಾಡ ಕೊಟ್ಟಿ ನೈಸ್ ಪಾಲಿಶ್ ಮಾಡಿದಿರುತ್ ಅದು ಹತ್ತಿ ಅದು ಸುಮ್ ಹರದ್ ಹಿಂಗ ಮಾಡಿ ಮಾಡಿ ಹಾಕುದದ ಹಾಕುದದ ಅದು ಹಿಂಗ ಸ್ವಪ ಉದ್ದಾಗಿ ಉದ್ದಾಗಿ ಈ ಕಡಿ ಬಂದ್ ಬೀಳ್ತದ.
ಹಾ
ಅದು ಹೊಳ್ಳ ಒಂದ್ ರಬ್ಬಲ್ ಕೊಟ್ಟಿರ್ತಾರ್ ಅವ್ರು ಇಟ್ಟ ಇಷ್ಟ್ ಕೈಯಾಗ್ ಒಂದ್ ಸ್ವಪ್ ಜೋಡುಸ್ ಒಂದ್ ಹಂಗೆ ಉಂದ್ಯ ಒಂದ್ ಅಬ್ಬಾ ಒಂದ್ ಬ್ಯಾಗ್ ಡಿನು ಕೊಟ್ಟಿರ್ತರ್ ಅದ್ರಾಗ್ ಹಾಕ್ ಕಿ ಪ್ಯಾಕ್ ಮಾಡ್ ಇಟ್ಟ ಬಿಡೋದ್ ಹ ಅಂದ್ರ ಒಂದ್ ಒಂದಿನಕ್ ಒಂದ್. ಕೆ ಜಿ ಮಾಡಿದ್ರೆ ಮುನ್ನೂರು ರೂಪಾಯಿ ಆತು ಒಂದ್ ಕೆ ಜಿಗೆ.
ಒಂದ್ ಕೆಜಿ ಮತ್ ಬಾಳ ಆಕ್ತವ ಒಂದ್ ಕೆಜಿ ಅದೇ ನಗ್ರ ಇರ್ತದಲ್ಲಾ.
ಹ್ಮ ಭಾಳ್ ಅತ್. ತೋವ್ ಕ ಆದ್ರ ಅದ್ರಾಗ್ ಏನ್ ಬೀಜ ಇರಲ್ಲ ಏನು ಇರಲ್ಲ ಮತ್. ಹ್ಮ್ ಎಲ್ಲಾ ಕ್ಲೀನ್ ಮಾಡಕೊಟ್ಟಿರ್ತಾರ್ ಅಂತ ಅಂದ್ಲಕಿ ಅವತ್ತ ನೋಡೋನ್ ತೊಗ್ರೋ ಮತ್ ನಂಬರ್ನು ಕೊಟ್ಟಿದ್ಲು ಅದುಕ್ಕೆ ಕಾಲೆ ಇದೋರು ಚಲೋ ನೋಡ್ ಮನ್ಯಾಗ್. ಮಧ್ಯಾಹ್ನದಾಗ್ ಒಂದ್ ಹ್ಮ ಕೊಟ್ರಕ ಮಧ್ಯಾಹ್ದಾಗ್ ಎರ್ಡ್ ಮೂರ್ ತಾಸ್ ಮಾಡ್ಕೊಬೊದು.
ಹ್ಮ ನನ್ ಖಾಲಿ ಇರ್ತಿೀವ್ ಬಿಡು ನಾವೇನು
ಅಂದ್ರ ಎಪ್ಪತ್ ಸಾವಿರ ರೂಪಾಯಿ ಆತ್ ನೋಡ್ ಮಿಷನ್ಕ್
ಎಪ್ಪತ್ ಸಾವಿರ ಇದು ಎಪ್ಪತ್ ಸಾವಿರ ಕೊಡಕ ಆತರ ಮತ್ತೆ ಅದ ಕೊಡ್ಬೇಕಲ್ಲ ಅವ್ರ. ಕೊಟ್ರ ವಲ್ಯ ಕೊಟ್ರೆ ನಾವ್ ಮಾಡಕ್
ಹ್ಮ ಆಕಿ ಯಾವಾಗ ಆಕಿನ್ ಬಲ್ ಕೆಲ್ಸಕ್ ಇಲ್ಲ ಆಕಿನ್ ಬಲ್ ಕೆಲ್ಸಕ್ ಹೋಗಿದ್ದು ಅವರವ್ವ ಅವ್ರ ಲ್ಲ ಮತ್ತೆ ಅಲ್ಲಿ ಉಣಸಕಾಗ ರೋವರ್ ಬಲ್ಲಿ ಅದಳಲ್ಲಾ ಹ ಹಂಗ ಕೊಟ್ಟಾ ಒಬ್ಬಕಿ ಮಗಳು ಹಂಗ್ಯಾಗ್ ಕೊಡ್ಸಳ ಅವ್ರ ಮನ್ಯಾಗ ಕೆಲ್ಸಕ್ ಹೋದ್ರ ಏನು ಗಂಡ್ಮಕ್ಲು. ತಗೊಳ್ಳಲ್ಲ ಎನಿಲ್
ಹೌದೌದು ಹ್ಮ ಅಲ್ಲಾ ನಮ್ಮೂ ನಮ್ ಅಮೌಂಟ್ ನಮ್ಮ ಹತ್ರನೇ ಇದ್ದು ಬಿ ಆದ್ರೆ ನಾವು ಸಾಲಿಗ ಒಂದ್ ಹಚ್ಚಿದ್ವಲ್ಲ ನಮ್ಮ ಹಿಂಗಾಗಿ ಇದ ಆಯ್ತು ಬಿ ಎಡ್ಕ್ ಹಚ್ಚಿದಲ್ಲ ಬಿ ಎಡ್ಕ್ ಯೂಸ್ ಆಯ್ತು. ಹ ಈಗ ಕೇಳ್ಬೇಕ್ ಮನ್ಯಾಗ ನಾವು
ಈ ತರ ಆದಂತ್
ಹ್ಮ್ ಆಕೇ ಊದ್ ಬತ್ತಿ ಮಾಡದೇನಂತ ಅಂದ್ರಪ್ಪ ಯಾರ. ಹ ಓದ್ ಬತ್ತ ಮಾಡ ಮಷಿನ್ ಏನೋ
ಇಲ್ಲ ಅಕ್ಕಿ ಬತ್ತಿ ಮಾಡತಂದ್ರ ಊದ ಬತ್ತಿ ಅಲ್ಲ.
ಅದ್ಕ ಊದ್ ಬತ್ತಿ ಮಾಡದು ಮಾಡಿ ಮಾಡಿ ಕಳಸ್ತಾಳ ಪ್ಯಾಕ್ ಮಾಡಿ ಅಂತ ಯಾರ ಅಂದಂಗ ಆಯ್ತ.
ಇಲ್ಲ ಇಲ್ಲ ಇದೇ ಬರ್ತಿ ಮಾಡದ ಅದಕ್ಕೆ ನಾ ಇನೇಮಿ ಇದು ನಮ್ದು ಈ ಕೆಲ್ಸ ಮಾಡೋದು ಹಣಸಕ ಇಟ್ಟಿರ್ತಾರಲ್ಲ ಮೀಟಿಂಗ್ ಬಂದ ನೋಡ್ಕೊಂಡ್ ಬರ್ತೀನಿ ನಿ ಹೆಂಗ್ ಮಿಷನ್ ಅದ್ರ ಮ್ಯಾಗ. ಅಂತ ನೋ ಡಿಸೈಡ್ ಮಾಡ್ತನಿ ಅಂತ ತಂಡೆ ಇಲ್ಲಕ್ಕ ಇಟ್ಟಿರ್ತಾರ ಒಂದ ಮಡಿಯಮ ಇರ್ತದ ದೊಡ್ದರಲ್ಲ
ಹೌದಾ
ಇಷ್ಟು ಬಾಳ್ ಹೋಗಲ್ಲ ಚೊಲೋ ಐತ್ ನೋಡ ಅಂತ ಅನ್ಲ
ಅಂದ್ರೆ ಕರೆಂಟ್ ಕರೆಂಟ್ಲ ಇದೆ ಅನ ಅದು ಕರೆಂಟನ್ ಮಷಿನ್ನ ಹ ಹ ಕರೆಂಟ್ ಇರ್ಬೇಕಲ್ ಮತ್ತ ಆ ಟೈಮ್ ಹ್ಮ್ ಈಗವು ನಮ್ಮ ಇ ಕರೆಟೆ ಇಲ್ಲಿ ನೋಡೆವು ಈಗ ಒಂದ್ ವಾರ ಆಯ್ತು. ಆಯ್ತ ಚಂದನ ಹೋಗ್ತವ ರಾತ್ರಿ ಅಷ್ಟೇ ಬರ್ತಾವ ಕರೆಕ್ಟ್ ಹ್ಮ್ ಮತ್ತೆ ಅದ ಎಪ್ಪತ್ ಸಾವಿರ ಅಟ್ಟ ಕೊಟ್ಟು ತಗೊಂಡ್ಬಂದಿರ್ತತಿ ಅಟ್ಟು ದುಡ್ಕೊಂಡ್ಮೇಲ್ ಮತ್ತ ಏನಾದ ದುಡ್ ಕಬೋದು ನಡೀತದ ಈಗ ಅದು ಎಪ್ಪತ್ ಸಾವಿರ ಕೊಡೋದೇ ವಜ್ಯದಲ್ಲಿ. ಮೊದ ಯಾವ್ದ ಇದ್ರ ಮೇಲ್ ಕೊಡಂಮ
ಆದ್ರ್ ಬಾಳಾದ್ರರು ಒಂದ್ ಹತ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ತಂದ ನಿಂದಿರ್ತಾರಂತೆ ನಿಂತ್ನು ಅವರು ನಾವ್ ಮಾಡ್ಕೊಟ್ಟಂಗ ಹತ್ತೆ ಕಟ್ ಮಾಡ್ಕೊತ
ಹಾ ಮತ್ತೆ
ಹಾ ಮಾಡ್ತಾಳಂತೆ ಅಂತನ್ಲಕ್ಕಿ
ಇನ್ನ ಹಾಕಿ ಇ ತಂದಾಕ ಏನ್ ಅಮೌಂಟ್ ಆಕಿ ತಂದ ಇನ್ನ ತಕೊಂಡಿಲ್ಲ
ಇನ್ನ ಇಲ್ಲ ಈಗ ನಲ್ವತ್ತೈಸ ಆರಗದ ಅಂದ್ಲು
ಹಾ ಮತ್ತೆ
ಇನ್ನ ತಕೋಬೇಕು ಅಷ್ಟ ಆಗಿಲ್ಲ ಅಂದ ಅಂತಕಿ ಜಾಸ್ತಿ ಮಾಡಿಲ್ಲಲ್ಲ.
ಹ್ಮ್
ಮುಂಜಾನ ಕೆಲ್ಸಕ್ ಹೋಗಿಟ್ಲ ಒಂದ ಎಜಿ ಮಾಡ್ ಹೊತನಂತ.
ಹ್ಮ್
ಅವನು ಮತ್ತೆ ಬೇರೆ ಬೇರೆ ಎರಡ್ ಮೂರ್ ಸಲ ಕೆಲಸ ಮಾಡ್ತಾರ ಅವ್ರು ಮತ್ತ್
ಹ್ಮ ಚಲೋ ಬಿಡ ಅವರ್ದ್ ಬಾಳದ ಹ್ಮ್ ಇಲ್ಲ ಸಿಟ್ಟಗಿದ್ರೆ ಏನ್ ಬೇಕ ಮಾಡ್ಬಹದು ಅದು ನಮ್ದ ಇಲ್ಲಿ ಹಳ್ಳಿ ಆಗುತ್ತಲ್ಲಾ ಅದನ್ನ ಏನ್ ಮಾಡ್ತಿರ್ ಬಿಡಪ್ಪಾ ಹಂಗ ಹಿಂಗಂತ ಅನ್ನೋರು ಇರ್ತಾರಲ್ಲಾ. ಮನೆಯಾಗನ ಅಂಗ ಇ ಬಿಡತದೆ
ಹೌದು
ಮಾಡ್ಬೇಕಲ್ಲ ಅನ್ನೋಕಾರೆ ಬಟ್ ಇಲ್ಲಿ ಜನ ಹಂಗಿಲ್ಲಲ್ಲ ಫಸ್ಟ್ ಯಾರು ಮಾಡತಾರ ನೋಡಿದ್ರ ಅನುಭವ ಆಯ್ತಂದ ಇ ಮಾಡ್ತಾರ ಬ ಬೀ ಬ ಹ್ಮ ಇಲ್ಲಿ ಯಾರು ಮಾಡಿಲ್ಲ ಆ ತರ ಅನುಭವನ ಇಲ್ಲ ಈ ಸರ್ ನ ಸಡನ್ಲಿ ನಾವವು ತಗೊಂತೀವಿ ಅಂದ್ರೆ ಇದದು ಮಾಡ್ಬೇಕಲ್ವ ತಪ್ಪಬೇಕಲ್ಲ ಮನ್ಯಾಗ ಹ್ಮ ನೋಡ್ಬೇಕ ಕೇಳಮ್ಮ ಅಕ್ಕನ್ ಕೇಳ್ತನ ನನ್ ಟೈಮ್ ಹಾ ಹೆಂಗ ಅದಂತೇಳಿ ಹ ನೋಡ ಮಾಡ
ಓಕೆ ನೀನ್ಲ್ಲ ಮಾನ್ಯವ ಕೊಟು ಬಂದ್ಲೋಡ್ ಹತ್ತಿ ಕೊಟ್ಟಟ್ ಹತ್ತಿ ತಗೋ್ಂದ ಹ್ಮ್ ಜೇವರ್ಗ ಹೊಂಟೀನಿ ಅಂತ ಹೋಗ
ಹ್ಮ್ ಏನ್ ಹೇಳಿಲ್ ಬಿಿಡು ಮನ್ ಹಚ್ಚಿದ್ದ ಅವ್ರ ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ನಾವ್ ಹಾಗೆ ಮಾತಾಡ ಈ ಕೇಳ್ರಿ ಹತಳ ಹಂಗೇನ ಇಿಲ್ಲ ಹ್ಮ ಕೇಳ್ಬೇಕು ಆದ್ರೆ ಇದು ಸ್ವಲ್ಪ ಮಷಿನ್ ರೇಟ್ ಸ್ವಲ್ಪ ಕಡಿಮೆ ಇತ್ತು ನಡೀತಿತ್ತು
ನಡೀತಿದ ಕೈ ಅಪ್ಪತ್ತೈ ಸಾರ ಅವ್ ಅಜ್ಜ ಇಯತ
ಹ್ಮ್ ಬಾಳ ವರ್ಜೆ ಆಗ್ತದ ಎಪ್ಪತ್ಸ ಹ್ಮ ಮತ್ತೆ ಲಕ್ಷಕ್ಕ ಮತ್ತ ಅಷ್ಟೇ ಆಗ್ತದ ಮ ನನಗ್ ತಂದು ಮಾಡ ಇ ಮಾಡತ್ ಅಟ್ಟೆ ಹ ಬರ್ಕಂತ ಹ ಖರ್ಚು ಮಾಡ್ಬೇಕಲ್ಲ ಅಷ್ಟ ಅದನ್ನ ಅದೇ ವಾಜ್ಜ ಹೋಗ್ತದೆ ಹ್ಮ್
ಒಂಡ ಕಮ್ಮಿ ಇದ್ರೆ ಹೆಂಗಾರ ಆತದವ
ಹೌದೌದು
ಈಗ ಮಾಡ್ಕೊ ತಿನ್ನೋರ್ಗೆ ರೈತರ್ಗೆ ಅದೇ ದೊಡ್ಡದು ಅಮೌಂಟ್
ಹಾ ಮತ್ತೆ ನಮ್ ಈಗ ನೋಡ್ಬ ಹೊಳಗ ಮೇಲೆ ಅಲ್ ನಮ್ದೆಲ್ಲಾ ಹೊಲಗ ಅ್ಮೇಲೆ ಯಾವ್ದೇ ರೀತಿ ಇ ಇದ ಇಲ್ಲ ನಮ್ಮ್ ಮನ್ಯಾಗ ನಮ್ ಗಂಡ ಮಕ್ಳ ಇದಬರು ಅಲ್ಲಾನೇ ಮಾಡ್ತಾರ ಈಗ ಈಗ ವರ್ಷ ಕೊ್ ಬರ್ತದ ಅದ್ ವರ್ಷದ ಒಮ್ಮೆ ಮತ್ತೆ ಅದಕ್ ಹಾಕಿ ಅದಕ ಕಸಿ ಅದಕ ಬಡ್ಯದಲ್ಲ
ಚಂಗೆತ
ಎಲ್ಲಿಂದ ಕೊಡ್ಬೇಕ ಅನ್ನಂಗ ಆಗ್ಬಿಡ್ತದ ಈಗ ಕೊಟ್ರರುನು ಅದನ್ನ ಒಳ್ಳಿ ಅಷ್ಟು ವರ್ಷ ಅಂತತ್ಲಿ ಆ ತಕ್ಕಕ ಕೊಡ್ಬೇಕಲ್ಲ ಹೋ
ಹಾ
ಹಾ ಅದು ಮೇನ
ಅದು ಮೇನು
ಹ ಆಯ್ತು ಮಿಷನ್ ಒಂದ್ ವೇಳೆ ರಿಪೇರಿ ಅದ್ ಬಂತನ್್ರ ಸುಮ್ ಇದ ಆಗ್ಬಿಡ್ತದ
ಹಾ
ಹೌದಿಲ್ಲಾ ಅದನ್ನ ಇ ಹೇಳಕ್ ಆಗಲ್ಲ ಕೆಟ್ ಬಿಿಡ್ತವ ಮಿಷನ್ ಮತ್ತೆ ಕಷ್ಟನೇ ಆಗದ
ಊಟ ಮಾಡ್ಬೇಕ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕ ನ ಕಮಾತಿಲ್ಲ
ಅಡಗಿ ಮಾಡ್ಯದ್ ಅನ್ನಸಾರ್ ಈ ವಾರ ಇಡ್ದಾರ್ ನಮ್ ಕಡೆ ಅ ಮುಂಜೆ ನಾಷ್ಟ ಮಾಡದ್ದೇ ಈಗ ಅನ್ನ ಸಾರು ಮಾಡ್ಯಾರ ಮಾಡ್ಬೇಕ ಇವಾಗ ಊಟ ನೀವು
ನಾವವು ಮಾಡ್ಬೇಕಕ್ ನೋಡಕ್ಕೈ ಈಗ ಹಡುಬರಿನ ಸ್ಕೂಲ್ ವಗೇರಾ
ಹ್ಮ ಇನ್ನ ರಜೆ ಕೊಟ್ಟಿಲ್ಲ ಸ್ಕೂಲ್ದು
ಇಲ್ಲಕ್ಕ ಈಗ ಇವತ್ ತಗ್ದವಲ್ ಹಾ ಹಂಗ ನೋಡಿ ಹೋಗ್ಯಾವ ಸಣ್ಣ ಅದಲ್ಲ ಹಂಗ ನೋಡಿತ್ತ ಕಟ್ ಮಾಡ್ತನಿ ನೋಡಕ್ಕ
ಹಾ ಸಾರೆ